ಹಲೋ ಮೇಡಮ್ ನಮಸ್ಕಾರ. ಮೇಡಮ್ ನಮಸ್ಕಾರ.
ಸರ್ ನಮಸ್ತೆ ಹೇಳಿ.
ಕೇಳ್ತಿರ ಮೇಡಂ ಕೇಳ್ತ ಕೇಳ್ಸ್ತಾಇಲ್ವಾ? ಕೆಳ್ ಹಾ ಆಯ್ತ ಮೇಡಮ್ ಊಟ. ಹ್ಮ್ ನೋಡಿ ಈಗ ಕೇಳ್ತಾ ಇಲ್ವಾ? ಹು ಮೇಡಮ್ ಆಯ್ತು ಮೇಡಮ್ ಏನ್ ಹು ಕೆಲ್ಸ ಮಾಡ್ತಾ ಇದೀರಾ?
ಹೌದು ಸರ್ ವರ್ಕ್ ಮಾಡ್ತಾ ಇದ್ದೆ ಇವಾಗ ಊಟಕ್ಕೆ ಹೋಗ್ತೆ ಊಟಕ್ಕೆ ಹೋಗ್ತಾ ಇದ್ದೆ ಹೇಳಿ ಸರ್.
ಹಾ ಹಾ ಹಾ ಇನ್ನೇನ್ ಮೇಡಮ್ ಸಮಾಚಾರ ಆರಾಮ ಮಕ್ಳ ಮಕ್ಳು ಎಲ್ಲ ಚೆನ್ನಾಗಿದಾರ?
ಹಾ ಎಲ್ರು ಚೆನ್ನಾಗಿದ್ದಾರೆ ಸರ್ ನಿಮ್ ಮಕ್ಳು ಹಾ ಸರ್ ಚೆನ್ನಾಗಿದ್ದಾರೆ ನಿಮ್ ಮಕ್ಳು ಚೆನ್ನಾಗಿದ್ದಾರ ಸರ್.
ಹು ಮೇಡಮ್ ಆಯ್ತು ಮೇಡಂ ಚೆನ್ನಾಗಿದ್ದಾರೆ ಮೇಡಮ್ ಚೆನ್ನಾಗಿದಾರೆ ಮೇಡಮ್. ಹ ಎಲ್ಲಾ ಚೆನ್ನಾಗಿದಾರೆ ಮೇಡಂ ಹ್ಮ್
ಹಾ ಸರ್ ನೀವ್ ಯಾವ್ಯಾವ್ ಹಬ್ಬ ಮಾಡ್ತೀರಾ ಸರ್? ನೀ ನಿಮ್ಮ ನಿಮ್ಮ್ ಮನೆಯಲ್ಲಿ ಯಾವ್ಯಾವ್ ಹಬ್ಬ ಮಾಡ್ತೀರ?
ಯುಗಾದಿ ಗೌರಿ ಗಣೇಶ ಸಂಕ್ರಾಂತಿ ಮತ್ತೆ ಆ ಶಿವರಾತ್ರಿ ಮಾಮೂಲಿ ಹಿಂದೂಗಳು ಹಬ್ಬ ಯಾವ್ದ ಯಾವ್ದ್ ಮಾಡ್ತಾರೆ ಎಲ್ಲ ಹಬ್ಬನು ಮಾಡ್ತೀವಿ ಮೇಮ್ ಆಚರಣೆ ಮಾಡ್ತಿವಿ.
ಪರ್ಸು ತಂದಿಲ್ಲ ನಾನ್ ಏನು ತಂದಿಲ್ಲ.
ಹಾ ಏನು ಮೆಡಮ್ ಡಿಸ್ಟರ್ಬೆನ್ಸ್ ಆಯ್ತದೆ ಅನ್ಸುತ್ತೆ.
ಇಲ್ಲ ಸರ್ ವೆಹಿಕಲ್ ಅಷ್ಟೇ.
ಹಾ ಹಾ ಹಾ ಈಗ್ ವೆಹಿಕಲ್ ಹತ್ತಿದ್ರಾ?
ಇಲ್ಲ ಸರ್ ನಡ್ಕೊಂಡ್ ಹೋಗ್ತಾ ಇದ್ದೀವಿ.
ಹಾ ಹಾ ಹಾ ಮತ್ತೆ ಇನ್ನೇನ್ ಮೇಡಂ ಹಾ ಹಾ ಏನ್ ಮೇಡಮ್ ಸಮಾಚಾರ ಮತ್ತೆ ಈಗಡೆ ಆ ಮತ್ತೆ ಜಮೀನ್ ಗಿಮೀನ್ ಏನ್
ಹಾ ಜ ಜಮೀನ್ ಇದೆ ಸರ್. ಭತ್ತ ಹಾಕಿದ್ದು ಫಸ್ಲು ಬಂದಿದೆ ಈಗ್ ಮತ್ತೆ ಏನಾದ್ರು ಹಾಕ್ಬೇಕು ಸರ್. ಇಲ್ ಇಲ್ ಇಲ್ಲ ಇಲ್ಲ ಸರ್ ವರ್ಷಕ್ ಒಂದೇ ಬೆಳೆ. ಹಿಂದೆ ಭತ್ತ ಹಾಕಿದ್ದ ಸರ್.
ಹಾ ಹಾ ಅದ್ಬಿಟ್ರಿ ಇನ್ನೇನ್ ಇಲ್ಲ ವರ್ಷ ವರ್ಷ ಹಾಕ್ತಿರಿ.
ಹಾ ವರ್ಷ ವರ್ಷ ಹಾಕ್ತಿವಿ ಸರ್. ನಿಮ್ಗೆ ಸರ್ ಜಮೀನ್ ಏನಾರು ಇದ್ಯಾ?
ಹ್ ನಮಗು ಜಮೀನ್ ಇದೆ ಮೇಡಂ ಒಂದಷ್ಟು ನಾವು ಕೂಡ ತರಕಾರಿ ಎಲ್ಲ ಬೆಳೀತೀವಿ ಕಬ್ಬು ತೆಂಗು ಅಡಿಕೆ ಮತ್ತೆ ಗ ಟೊಮೊಟೊ ಮೆಣಸು ಹ ನ ದ್ವಿಜಳ ಧಾನ್ಯಗಳು ಹ್ಮ
ಹಾ ಇದು ಸಾವಯವ ಯೂಸ್ ಮಾಡ್ತೀರಾ ಸರ್ ಸಾವಯವ ಗೊಬ್ರನ?
ಸಾವಯವ ಅಂದ್ರೆ ಈಗ ಒಂದು ಫಿಫ್ಟಿ ಪರ್ಸೆಂಟ್ ಸಾವಯವಕ್ ಬಂದಿದೀವ್ ಮೇಡಂ. ಹಂಡ್ರೆಡ್ ಪರ್ಸೆಂಟು ಇಲ್ಲ ಒಂದ್ ಸ್ವಲ್ಪ ಕೆಮಿಕಲ್ಲು ಹಾಗ್ತಾ ಇದೀವಿ
ಇವಾಗ ಎಲ್ಲಿ ಸರ್ ಎಲ್ಲ ರಾಸಾಯನಿಕ ಇದ್ ಮಾಡ್ಬಿಟ್ಟು ಹೆಲ್ತ್ ಎಲ್ಲೆಲ್ಲ ಹಾಳಾಗ್ತಿದೆ.
ಹೌದೌದ ಅವನಿಗೆಲ್ಲ ಸ್ವಲ್ಪ ರೈಟು ಜಾಸ್ತಿ ಆಗ್ತ ನಮಗೆ
ಹೌದ ಸರ್.
ಹ್ಮ.
ಓಕೆ ಸರ್ ಇನ್ನೇನ ಸರ್ ಸಮ
ಹೇಳಿ ಮೇಡಮ್ ಹೇಳಿ ಮೇಡಮ್ ಮತ್ತೆ ಈಗ ಹೊರ್ಕ ಹೊರ್ಕಲ್ಲಲ್ಲ ಎಲ್ಲಿದ್ರ ಮೇಡಮ್ ಈಗ
ಸರ್ ನನ್ನ ಅಗ್ರ ಇದ್ದೀನಿ ನೀವು ಸರ್.
ಆನಾ ನಾಗ್ರ ಹ
ಓಕೆ.
ಹೌದ ಸರ ಸ್ವಲ್ಪ ನಾವು ಸ್ವಲ್ಪ ನಗರದದಲ್ಲಿ ಇದೀವಿ ಮೇಡಮ್ ನಾವು ಸ್ವಲ್ಪ ಆಫೀಸಲ್ಲಿ ವರ್ಕ್ ಅಲ್ಲಿ ಇದ್ದೀನಿ.
ಹಾಂ ಸರ್.
ಹಾ ಮತ್ತೆ ಇನ್ನೇನ ಮೇಡಮ್ ಸಮಚಾರ. ಮಾಮೂಲ ಮಕ್ಕಳಗು ಯಶಸ್ವನ ಇತ್ತು ಅಂದ್ರೆ ಫೋನ್ ಮಾಡಿ ಮಕ್ಕಳ ಸಣ್ಣ ಸಂ ಫೋನ್ ಮಾಡಿ ಮಕ್ಕಳ ಮೇಲೆ ಆಗಿತ್ತ ದೌಷನ್ಯಗಳು ಮಾನಸಿಕವಾಗಿ ದೈಹಿಕವಾಗಿ ಮತ್ತೆ ಫಿಸಿಕಲ್ ಯಾವದೇ ಥರ ಸಮಸ್ಯೆಗಳ ಇದ್ರೂ ಕೂಡ ನೀವ ಒಂಜೂರನೆಟ್ಟ ಕರೆ ಮಾಡ್ಬೋದು ಮತ್ತು ಮಕ್ಕಳ ಲೈಂಗಿಕ ಅಪರಾಧಗಳು ಮಕ್ಕಳ ಮೇಲೆ ಎಲ್ಲರು ಹ ಮಾಮೂಲಿ ಮಕ್ಕಳಾಗಿ ಅನ್ಯಾಯ ಮಾಡ್ತತಕ್ಕಂತ ಯಾವ್ದೋ ಸನ್ನಿವೇಶಗಳಿದ್ರು ಕೂಡ ನೀವ ಕರೆ ಮಾಡಬೋದು ವೈದ್ಯಕೀಯ ಸೇವೆ ಬೆಕಿಂಗು ಆ ಥರ ಮಕ್ಕ ಕಳಸರು ಆಗಿನ ಸಮಸ್ಯೆನು ಮಕ್ಕಳ ಸಮಸ್ಯೆಗೆ ಮುಂಜೂಣಟ್ಟು ಕರೆ ಮಾಡಿದ ಹಾ ಸಹಾಯ ಮಾಡ್ತೀವಿ ಸ್ವಲ್ಪ ಎಲ್ಪ್ ಮಾಡ್ತೀವಿ ಮೆಡಮ ಸಹಾಯ ಮಕ್ಕಳ ಸಹಾಯ ಮಾಡಿ. ಮಕ್ಕಳಗೋಸ್ಕರ ಸಹಾಯ ಮಾಡ್ತಕ್ಕಂತ ಒಂದು ಯೋಜನೆ ಸೆಂಟ್ರಲ್ ಗೋರ್ಮೆಂಟ್ ದೊಂದ ಪ್ರಾಜೆಕ್ಟ್ ಇದು. ಹ್ಮ ಮತ್ತ ಹಾ ನೀವ ಹೇಗಿ ಯಾವ ಯಾವ್ರ ಬರ್ತಾ ಇದ್ರ ಮೇಡಮ್ ತಾವು
ಸರ್ ನಂದು ಸೋಷಿಯಲ್ ವಕ್ಕೂ ಸರ್.
ಹೋಶಿಯಲ್ ವರ್ಕ್ ಮಾಡ್ತಾ ಇದ್ದೀರಾ ಮಾಡಿ ಮಾಡಿ ಒಳ್ಳೇದ ಆಗ್ಲಿ ಯಾವ್ಯವ ಥರ ಮಾಡ್ತೀರಿ ಮೇಡ ತಾವು.
ಸರ್ ನಂದು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಅಜೀಂ ಪ್ರೆಮಜಿ ಕಡೆಯಿಂದ ಮಾಡ್ತಾರಂಥದ್ದು. ಎರಡಿ ಯೋಜನೆ ಅಂತ ಅಂದ್ರೆ ಸ್ಥಳೀಯ ಪ್ರಜಾಪ್ರಭುತ್ವ ಅಂತ. ಸ್ಥಳೀಯ ಪ್ರಜಾಪ್ರಭುತ್ವ ಯೋಗ ಕ್ಷೇಮ ಹಕ್ಕು ಯೋಜನೆ ಅಂತ ನಮ್ದು ಪ್ರಾಜೆಕ್ಟ್ ಹೆಸರು.
ಹಾ
ದ್ರಲ್ಲಿ ಬಂದು ಅ ಗ್ರಾಮ ಪಂಚಾಯತಿ ವ್ಯಾಪ್ತಿಲಿ ಅಂದ್ರ ನನ್ ಮಾಡ್ತರೋದು ಇರ್ಸವಾಡಿ ಗ್ರಾಮ ಪಂಚಾಯತಿಲಿ. ನಮ್ಮ ವರ್ಕ್ ಏನಪ್ಪಾ ಅಂದ್ರ ಅಲ್ಲಿ ಸೌಲಭ್ಯ ಒಂಚಿತರನ್ನ ಉಡ್ಕಿ ಸರ್ಕಾರದ ಯೋಜನೆಗಳನ್ನ ಅವ್ರು ಪಡ್ಕಳ್ದೇ ಇರೋಂತವ್ರನ್ನ ಗುರ್ತಿಸಿ. ಮಾಡಸ್ಕೊಡಂತ ಕೆಲಸ ಸರ್ ಉದಾಹರಣೆಗೆ ಒಂದು ವೈಯಪಿ ಸರ್. ವಯಪಿ ಮಾಡಸ್ಕಳೋದು ಅಂದ್ರೆ ಗೊತ್ತಿರಲ್ಲ ವಯಸ್ಸಾಗಿರೋರ್ಗೆ ಈ ಮಧ್ಯವರ್ತಿಗಳ ಬಂದ ಏನ್ ಮಾಡ್ತಾರೆ ಮೂರ್ ಸಾವರ ಐದ್ ಸಾವರ ಈ ತರ ಕೊಡಿ ನಾನ ಮಾಡ್ಸ್ಕೊಡ್ತೀನಿ ಅನ್ಬಿಟ್ಟು ದೋಕ್ತದ್ದಾರೆ. ಅದನ್ನ ನಾವ ತಡಿತಾ ಇದ್ದೀವಿ ಸರ್ ಅಲ್ಲಿ ಏನು ಆ ಅಲ್ಲಿ ಏನ್ ಖರ್ಚ ಆಗತ್ತೆ. ಅದನ್ನ ನಾವ ಮಾಡ್ಕೊಡ್ತಾ ಇದ್ದೀವಿ ಮಾಡ್ತಾ ಇದ್ದೀನಿ ಸರ್.
ಹಾ ಹಂದ
ಆಮೇಲೆ ರೇ ರೇಷನ್ ಕಾರ್ಡು ವೋಟರ್ ಐ ಡಿ. ಮತ್ತೆ ಆಧಾರ್ ಕಾರ್ಡು. ಇಂಥದ್ದನ್ನೆಲ್ಲಾ ಅವ್ರಿಗೆ ಮಾಡಸ್ಕೊಡ್ತಾ ಇದ್ದೀನಿ ಮತ್ತೆ ಇನ್ಕಮ್ಗಳು. ಇವಾಗ ವೈ, ಪೈಎಲ್ಲಾ ನಿಂತೋಗಿದೆ ಸರ್ ಆಲ್ಮೋಸ್ಟ್ ಸುಮಾರು ಜನಕ್ ಬರ್ತಾ ಇಲ್ಲ. ಏನ್ ರೀಸನ್ ಅ ಪ್ಪ ಅಂದ್ರೆ ಇನ್ಕಮ್ ಜಾಸ್ತಿ ಇದೆ ಅವ್ರಿಗೆ ಕಡಿಮೆ ಮಾಡಸ್ಬೇಕು. ಈಗ ವಯಸ್ಸಾಗಿರೋರಿಗೆ ಗೊತ್ತ ಗೊತ್ತಾಗಲ್ಲಾ ಎಲ್ಲಿ ಹೋಗ್ಬೇಕು ಏನ್ ಮಾಡ
ತರ್ಟಿ, ತರ್ಟಿ, ತರ್ಟಿ ಟು ತರ್ಟಿ ಟು ತೌಸಂಡು ಕಡಿಮೆ ಮಾಡಿಸ್ಬೇಕು. ಹ ಅಷ್ಟು ಇದ್ರೆ ಮಾತ್ರ ಅವನು ಎಲಿಜಿಬಲ್
ತೌಸಂಡು ಮೂವತ್ ಸಾವಿರ ಇಲ್ಲ ಮೂವತ್ತೆರಡು ಸಾವಿರ ಮಾಡಸ್ಬೇಕು. ಅಂವ್ರನ್ನ ನಾವ್ ಕರ್ಕೊಂಡೋಗಿ ಖುದ್ದಾಗಿ ನಾವೇ ಕರ್ಕೊಂಡೋಗಿ ಮಾಡ್ಸ್ಕೊಡ್ತೀವಿ ಸರ್ ಇನ್ಕಮ್ ಅಲ್ಲು ಅಷ್ಟೇ ಸರ್ ಮಧ್ಯ ವರ್ಥಿ ವರ್ಥಿಗಳು ಏನ್ ಮಾಡ್ತಿದ್ದಾರೆ ಅಂದ್ರೆ ನಾನ್ ಮಾಡಸ್ಕೊಡ್ತೀನ ಇನ್ನೂ ರೂಪಾಯಿ ಕೊಡು, ಮುನ್ನೂರು ರೂಪಾಯಿ ಕೊಡು ಅಂತ ಇದ ಮಾಡ್ತಾರೆ. ನಾವ್ ಆ ರೀತಿ ಮಾಡಲ್ಲ ಅಲ್ಲೇನು ನಾಡ ಕಚೇರಿಗೆ ನಲ್ವತ್ ರೂಪಾಯಿ ಕರ್ಚಾಗುತ್ತೆ. ಅದನ್ನ ನಾವೇ ಕರ್ಕೊಂಡೋಗಿ ಮಾಡ್ಸ್ಕೊಡ್ತಾ ಇದ್ದೀವಿ ಸರ್.
ಸರಿ ಖಂಡಿತ ಮೇಡಮ್ ಒಳ್ಳೆಯ ಒಳ್ಳೆ ಗುಡ್ ಗುಡ್ ವರ್ಕ್ ಮೇಡಮ್. ಹಾ, ಇವತ್ತಿನ ಪ್ರಪಂಚದಲ್ಲಿ ಹ್ಮ್, ಹೇಳಿ ಮೇಡಮ್
ನಮ್ಮ ಕೆಲ್ಸ ನಮ್ಗೆ ತೃಪ್ತಿ ಇದೆ ಸರ್, ನಿಜ ಸೋಷಿಯಲ್ ವರ್ಕ್ ಯಾವ ರೀತ ನಪ್ಪಾ ಅಂತಿದ್ದೆ.
ಹ್ಮ್, ಹ್ಮ್ ಹಾ, ಹಾ ಮಾಡಿ ಮೇಡಮ್ ಒಳ್ಳೇದಾಗ್ಲಿ ಏಕಂದ್ರೆ ಇವತ್ತಿನ ದಿನ ಎಲ್ಲಾ ಕಡೆ ನೋಡ್ರು ಜನಗಳತ್ರ ಔಷದಿ ಮಾಡೋದು. ಸುಲಿಗೆ ಮಾಡೋದು ಎಲ್ಲಾ ಹೇಳಿ
ಹೌದ, ಆಮೇಲೆ ಇದೊಂದೇ ಅಲ್ಲ ಸರ್ ನಾವು ತುಂಬಾ ಯೋಜನೆ ಹಾ, ತುಂಬಾ ಅಂದ್ರೆ ಮ ಮಹಿಳೆಯರ್ಗ ಹೆಚ್ಚು ಮಾಹಿತಿ ತಲುಪಿಸ್ತಾ ಇದೀವಿ. ವಾರ್ಡ್ ಸಭೆ ಆಗಿರ್ಬೋದು, ಗ್ರಾಮ ಸಭೆ ಆಗಿರ್ಬೋದು, ಮಹಿಳಾ ಗ್ರಾಮ ಸಭೆ. ಇದ್ರ ಬಗ್ಗೆ ಎಲ್ಲಾ ಜಾಗೃತಿ ಮೂಡಸ್ತಾ ಇದೀವಿ. ಮತ್ತೆ ಹಾ, ಸ್ಕೂಲಗ್ ಬಂದ್ರೆ ಮಕ್ಕಳ ಗ್ರಾಮ ಸಭೆ. ಮಕ್ಳಿಗೆ ಗ್ರಾಮ ಸಭೆಯಲ್ಲಿ ಯಾವ ರೀತಿ ಮಾತಾಡ್ಬೇಕು. ಮಕ್ಕಳ ಗ್ರಾಮ ಸದಲ್ಲಿ ಯಾವ ರೀತಿ ಅರ್ಜಿ ಕೊಡ್ಬೇಕು. ಆ ಮತ್ತೆ ಸ್ಕೂಲ್ಗ ಆಗಿರ್ಬೋದು ಮಕ್ಕಳ ಬಗ್ಗೆ ಆಗಿರ್ಬೋದು. ಹಾ, ಯಾವ ರೀತಿ ಮಾತಾಡ್ಬೇಕು ಅನ್ನೋದನ್ನೆಲ್ಲ ಅವರ್ನೆಸ್ ಕೊಡ್ತಾ ಇದ್ದೀವಿ ನಾವು.
ಹಾ, ಹಾ, ಹಾ ಖಂಡಿತ, ಖಂಡಿತ ಒಳ್ಳೆಯದು ಒಳ್ಳೆದೊಳವಣಿಗೆ ಮಾಡಿ ಮಾಡು ಹ್ಞ
ಓಕೆ ಸರ್ ತ್ಯಾಂಕ್ ಯು
ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ ಮಾಡಿ
ಹಾ, ಓಕೆ ಸರ್
ಹಾ, ಅದೇ ನಮ್ಮಲ್ಲಿ ನಮ್ಮ ಸರ್ಕಾರಿ ಯೋಜನೆಗಳಲ್ಲಿ ಕೆಲವೊಂದು ಸ್ಪಾನ್ಸರ್ಶಿಪ್ ಯೋಜನೆ ಅಂತಿದೆ ಆ ಸ್ಪಾನ್ಸರ್ಶಿಪ್ ಯೋಜನೆಯಲ್ಲಿ ಮಕ್ಕಳ ಮಕ್ಕಳಿಗೆ ಪ್ರತಿ ತಿಂಗಳು ಒಂದು ನಾಲ್ಕಕ್ ಸಾವಿರ ರೂಪಾಯಿ ಸಹಾಯನ ಕೊಡ್ತಾರೆ. ಅಂದ್ರ ಯಾವ್ ತರ ಮಕ್ಕಳ ಮಕ್ಕಳು ಚೂರಕ-ಚೂರ್ ಬಡತನ ಇರ್ಬೇಕು ಅಥವಾ್ ತಂದೆ- ತಾಯಿಯವರು. ಮರಣ ಒಂದಿರ್ಬೇಕು ಅಥವಾ ತಾಯಿ ಮರಣ ಒಂದಿರ್ಬೇಕು ಅಥವಾ ತಂದೆ ಮರಣ ಒಂದಿರ್ಬೇಕು. ಪಾಪಾ ತಂದೆ -ತಾಯಿ ಇಬ್ಬರು ಸತ್ತೋಗಿರ್ತಾರೆ. ನಿರ್ಗತಿಕರು ಇರ್ತಾರೆ ಮಕ್ಕಳ ನೋಡ್ಕೊಳ್ತ ಅಂತವ್ರು ಯಾರು ಇಲ್ಲ ಅಂತವ್ರು ಏನೋರು ಇತ್ತು ಅಂದ್ರೆ ಹ, ನೀವು ನಮ್ಗೆ ಮಾಹಿತಿ ಕೊಟ್ಟ್ರೆ ಖಂಡಿತವಾಗಿ ನನ್ ಪೋನಗಾರು ಮಾಹಿತಿ ಕೊಡ್ಬಹುದು. ಇಲ್ಲಂದ್ರೆ ಮಕ್ಕಳ ಸಕ್ಕೆ ಒಂದಚೂರ ನೆಟ ನೇರ್ವ ಕರೆ ಮಾಡ್ಬಹುದು ಸರ್ವೆೇ ಮಾಡೋದ ಅಂತಂದ್ರಆ ಮಕ್ಕಳಿಗೆ ಒಂದಷ್ಟು ನಾಲ್ಕು ಸಾವಿರ ರೂಪಾಯಿ ಪ್ರತಿ ತಿಂಗಳು ಒಂದು ನಾಲ್ಕು ಸಾವಿರ ರೂಪಾಯಿ ಸಹಾಯಧನ ಹೋಗುತ್ತೆ. ನಮ್ಮ ಜಿಲ್ಲಾ ಮಕ್ಕಳ ಶಿಕ್ಷಣ ಘಟ್ಟಕದಲ್ಲಿ ನೀವು ಆ ತರ ಗ ನೀವು ನೇರವಾಗಿ ಕರೆ ಮಾಡ್ಬಹುದು. ಕರೆ ಮಾಡಿ ಮಾಹಿತಿ ಕೊಟ್ರೆ ನಾವು ಅವ್ರಿಗೆ ಸಹಾಯಧನ ಅವ್ನಕೊಡ್ ಕೊಡ್ಸ ಕೆಲಸವನ್ನ ಕ ನಾವ್ ಮಾಡ್ಬೋದ.
ಹಾ, ಓಕೆ ಸರ್
ಹಾ, ಪ್ರೊಸೀಜರ್ ಮಕ್ಳಿಗೆ ಆತರ ಇದ್ರೆ ನೀವು ಮಾಹಿತಿ ಕೊಡಿ ಮತ್ತೆ' ಬಾಲ ಸೇವಾ ಯೋಜನೆ 'ಅಂತಿದೆ. ಮತ್ತೆ ಯಾವ ತರ ಅಂದ್ರೆ ಈಗ- ಈಗ ಎಚ್, ಚಾ, ವಿ ಪೀಡಿತ ಮಕ್ಕಳ ಇರ್ತಾರೆ. ಎಚ್, ಐ, ವಿ ಪೀಡಿತ ಮಕ್ಕಳಿಗೆ ಪ್ರ ಪ್ರತಿ ತಿಂಗಳು ಒಂದೊಂದು ಸಾವಿರ ರೂಪಾಯಿ ಅವ್ರು ಹದಿನೆಂಟು ವರ್ಷ ತುಂಬುವರೆಗೂ ಕೂಡ ಆ ಮಕ್ಕಳಿಗೆ ಸಿಗುತ್ತೆ. ತಂದೆ, ಅಂದ್ರೆ ಮಕ್ಕಳಿಗೆ ಎಚ್, ಐ, ವಿ ಇದೆಅಂತಲ್ಲ ತಂದೆ ತಾಯಿಗೆ
ತಂದೆ- ತಾಯಿಗಿದ್ರು ಕೂಡ
ತಂದೆ -ತಾಯಿಗಿದ್ರು ಕೂಡ ನಾವು ಪ್ರತಿ ತಿಂಗಳು ಹದಿನೆಂಟು ವರ್ಷ ತುಂಬವರೆಗೂ ಆ ಮಗುವಿಗೆ ಒಂದುವರೆ ಸಾವಿರ ಸಹಾಯದನ ಸಿಗುತ್ತೆ ಮೇಡಮ್. ವರ್ಷಕ್ಕೆ ಹನ್ನೆರಡು ಸಾವಿರ ರೂಪಾಯಿ ಆದಂತ, ಒಟ್ಟು ಹದಿನೆಂಟು ವರ್ಷಗಳ ಕಾಲ ಅವ್ರಿಗೆ ಸಹಾಯಧನವನ್ನು ನಾವು ಕೊಡ್ತೀವಿ. ಅ ಮಾಹಿತಿ ಕೊಡಬೇಕ ಮೇಡಂ - ಅದ ಅಲ್ದೇಲೂ ಕೂಡ ಇನ್ನೊಂದು ಇನ್ನೊಂದು ಜೈಲು ನಿವಾಸಿ, ಜೈಲು ನಿವಾಸಿ ಮಕ್ಕಳು ಅಂತಿರ್ತಾರೆ. ಅಂದರೆ ಯಾವ್ದೋ ಒಂದು ಕಲಾಟೆಗಿರುತ್ತೆ. ಗಂಡ ಹೆಂಡ್ತಿ ಕಲಾಟ ಆಗಿರತ್ತೆ ಅಥವಾಅಕ್ಕ-ಪಕ್ಕಾ ಮನೆಯಲ್ಲಿ ಗಲಾಟೆ ಆಗಿರುತ್ತೆ ಅವ್ರ ಯಾರೋ ಒಡ -ಒಡ್ದಾಡ್ಕೋಂಡ ಜೈಲ್ಗೆ ಹೋಗಿರ್ತಾರೆ. ಅಂತಹ ಮಕ್ಕಳಿಗ ಏನಾದಾರು ಇತ್ತು ಅಂದ್ರೆ ಅಮಾಯಕಮಕ್ಕಳುಕೂಡ ನೀವು ನಮ್ಗೆ ಮಾಹಿತಿ ಕೊಟ್ರೆ, ಅವ್ರು ಕೂಡ ಪ್ರತಿ ತಿಂಗಳು ಒಂದೊಂದ ಸ್ವಲ್ಪ ಸಹಾಯಧನ ಕೊಡ್ತ ಮತ್ತೆ ಹಾಸ್ಟೆಲ್ ವ್ಯವಸ್ಥೆ ಮಾಡ್ಕೊಡ್ತೀವಿ ಆ ಮಗು ಕೂಡ ಹದಿನೆಂಟು ವರ್ಷ ತುಂಬುವರೆಗು ಕೂಡ ಅವ್ರಿಗೂ ಸಹಾಯಧನ ನೋಡ್ತೀವಿ. ಅವ್ರರಪ್ಪ ಎಲ್ಲಿವರೆಗೂ ಜೈಲಲ್ಲಿ ಇಟ್ಟೆ ಅಲ್ಲಿವರೆಗೂ ಕೂಡ ಅವ್ರಿಗೆ ಸಹಾಯದನ ಸಿಗುತ್ತೆ ಮೇಡಮ್. ಅಂತ ಮಾಹಿತಿ ಇದ್ರು ಅಂತ ಮಕ್ಳು ಮಾಹಿತಿ ಇದ್ರು ನೀವು ನಮ್ಗೆ ಕರೆಯವನ್ನ ಮಾಡ್ಬೋದು ಎಲ್ಲಾಜಿಲ್ಲಾ ಮಕ್ಕಳ ಸಂಗಟ ಸಂಪರ್ಕ ಮಾಡ್ಬೋದು. ಇಲ್ಲ ನೇರ್ವಾಗಿ ನಮ್ಗ್ ಮಾಹಿತಿ ಕೊಡ್ಬೋದು. ಯಾವ್ ತರ ಬೇಕಾದ್ರುನೀವು ಮಾಹಿತಿ ಕೊಟ್ರೆ, ನಾವು ಮಕ್ಕಳಿಗೆ ಒಂದಷ್ಟು ಸಹಾಯಧನವನ್ನ ಮಾಡ್ತಕ್ಕಂತಹ ಕೆಲಸವನ್ನು ಕೂಡ ನಾವ್ ಮಾಡ್ತೀವಿ ಮೇಡಮ್. ಎನಿವನ್ ಯಾವುದೇ ತರ ಕರೆಗಳು ಇದ್ರು ಕೂಡ ನೀವು ಮಕ್ಕಳ ಸಮಸ್ಯೆಗಳಿದ್ದರು ಕೂಡ ನೀವು ನೇರವಾಗಿ ಕರೆ ಮಾಡ್ಬೋದು. ಈಗಾರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವ ಥರ ಕಾನೂನಿದೆ. ಆ ರಾಜ್ಯ ಮಟ್ಟದಲ್ಲಿ ಯಾವ್ ತರ ಕಾನೂನು ಇದೆ. ರಾಷ್ಟ್ರ ಮಟ್ಟದಲ್ಲಿ ಯಾವ್ ತರ ಕಾನೂನು ಇದೆ. ಅದ್ರ ಬಗ್ಗೆ ಒಂದಷ್ಟು ತಿಳುವಳಿಕೆ ಕೇಳಿ ಜನಗಳಿಗೆ ಒಂದಷ್ಟು ಅರಿವು ಮೂಡಿಸಿ ಅದ್ರ ಮುಖಾಂತರ ಫಲಾನುಭವಿಗಳಗಳನ್ನು ಪತ್ತೆ ಮಾಡತಕಂತ ಕೆಲಸವನ್ನು ಕೂಡ ನಾವು ಮಾಡ್ತಾ ಇದೀವಿ.
ಹ ಗಬಿಲ್ಲಷ್ಟ
ಹಾ, ಹೌದು ಮೇಡಮ್ ಆಯ್ತು ಮೇಡಮ್ ನ ತಮ್ಮ್ ಜೊತೆ ಮಾತ ಡು ನನಗೆ ತುಂಬಾ ಖುಷಿ ಆಯತು ಮೇಡಮ್
ಓಕೆ ಸರ್ ನಿಮ್ ಜೊತೆ ನಿಮ್ ಜೊತೆ ಮಾತಾಡಿದು ತುಂಬಾ ಖುಷಿ ಆಯ್ತು ಸರ್ ಒಂದಳ್ಳೆ ಮಾಹಿತಿ ಚೆನ್ನಾಗ್ ಸಿಕ್ತು ಧನ್ಯವಾದಗಳು ಸರ್. -
ಓಕೆ ಮೇಡಮ್ ಧನ್ಯವಾದಗಳು.